ಆರಾಮ ಅದೇ ರೀ
ಹಾ ಆರಾಮೇ ನೋಡ್ ನೀವು
ಹ್ಮ್ ನಾವು ಆರಾಮದೇರಿ ಏನ್ ಮಾಡಕತ್ತರಿ
ಓದಾಕತಿವ್ ನೋಡ್ರಿ
ಓದಾಕತ್ತರಿ ಓದೋದ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹ್ಮ್ ಅಂದ್ರೆ ಎಕ್ಸಾಮ್ ನಡೀತಿದಾವ ಹ್ಮ್
ಹ್ಮ್
ಯಾವ್ ಸಬ್ಜೆಕ್ಟ್ ಆದ
ಅರ್ಥಶಾಸ್ತ್ರ ಐತ್ ನೋಡಿ
ಅರ್ಥಶಾಸ್ತ್ರ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಲೆಕ್ ಸ ಜಾಸ್ತಿ ಇರ್ತಾವೇನು
ಈ ಸೆಮ್ಮಿಗೇನ್ ಇಲ್ಬಿಡ್ರಿ
ಹೋದ್ ಸೆಮ್ಮಿಗೆ ಇದ್ವೇನು
ಹಾ
ಹ್ಮ್ ಹ್ಮ್
ನೀವೇನ್ ಮಾಡಿದ್ದೀರಾ
ನಾವು ಬಿ ಎ ಮಾಡಿವಿ
ಹ್ಮ ನಿಮ್ಗೂ ಅರ್ಥಶಾಸ್ತ್ರ ಐತಿ
ಇಲ್ಲ ಇಲ್ಲ ನಮ್ದ್ ಪೊಲಿಟಿಕಲ್ ಸೈನ್ಸ್
ಹ್ಮ್
ರಾಜ್ಯಶಾಸ್ತ್ರ
ಹ್ಮ್ ಮತ್ತೆ ಏ ಸಬ್ಜೆಕ್ಟ್ ಇದಾವೆ
ನಮಗ ಆಕ್ನೇಲೆ ಕನ್ನಡ ಮಾಡಿವಿ ಹಿಸ್ಟ್ರಿ ಪೊಲಿಟಿಕಲ್ ಬೇಸಿಕ್ ಕನ್ನಡ ಇಂಗ್ಲಿಷ್
ಹಾ
ನಿಮಗೆ ಊಟ ಆಯ್ತು ನಿಮ್ದು
ನಮ್ದು ಆಯ್ತು
ಹಾಸ್ಟೆಲ್ ಅಲ್ಲಿ ಇರ್ತೀರಾ
ಹಾ
ಮನೇಲೆಲ್ಲಾ ಆರಾಮಾದರ
ಹಾ ಎಲ್ಲಾರು ಆರಾಮಾರ ಅಲ್ಲಿ ಎಲ್ಲಾರು ಆರಾಮಾರ
ಆರಾಮಾದರ
ಹ್ಮ್
ಏನ್ ಮಾಡ್ತಾರೆ ಅಪ್ಪ ಅಮ್ಮ ಕೆಲಸ.
ಅಪ್ಪ ತೋಟದಾಗ ಕೆಲ್ಸ ಮಾಡ್ತಾರ ಅಮ್ಮ ಮನೆಯಲ್ಲಿ ಇರ್ತಾಳ
ಹ್ಮ್
ತಮ್ಮ ಶಾಲೆಗ್ ಹೋಗ್ಯನಾ.
ಹ್ಮ್ ಕಾಲೇಜ್ ಗೊಗ್ಯಾನ.
ತಂಗಿ
ಇವತ್ತ ಹೇಗೋ ದಿನಲ್ಲ.
ಹು
ಅವ್ರು ಹೊಗ್ಯಾರ. ತಿಂಡಿ ಮಾಡ್ಬೇಕು ಇ
ಬಿ ಎ ಮುಗಿದ್ಮೇ ಬಿ ಎಡ್ ಮಾಡ್ಬೇಕು.
ಬಿ ಎಡ್ ಮಾಡ್ ಮದ್ವೆ ಅದು ಏನು ಮಾಡಲ್ವ.
ಹಾ ಹಾ ಮದ್ವೆ ಇನ್ನು ಲೇಟು.
ಹ್ಮ್ ಹೋದ್ರಿ ತನ್ನ. ನಾವು ಬಿ ಎಡ್ ಮಾಡಬೇಕು ಬಿ ಎ ಕಂಪ್ಲೀಟ್ ಆಗ್ಯತೆ.
ಹ್ಮ್ ನೀವೆಲ್ ಮನೆಲ್ಲೇ ಇರ್ತೀರಾ ಹಾಸ್ಟೆಲ್ ಇಲ್ವಾ.
ನಮ್ದು ಇವಾಗ ಕಾಲೇಜ್ ಶೂಟಿಗ್ ಕೊಟ್ಟದ. ಬಂದಿ ಇವಾಗ್ ಊರಿಗೆ
ಹ್ಮ್
ಮನೇಲೆ ಅದು
ಹ್ಮ್ ನಿಮ್ದು ಇನ್ನೂ ಮದ್ವೆ ಲೇಟ್ ಹ. ಮದ್ವೆ ನಿಮ್ದು ಇನ್ನು ಲೇಟಾ.
ಓದೋದೆಲ್ಲಾ ಮುಗಿಬೇಕಲ್ಲ. ಮತ್ತೆ ಕಾಲೇಜಯಲ್ಲಿ ಏನು ಕಾರ್ಯಕ್ರಮಗಳು ಮಾಡಲ್ವಾ.
ಹ ನಮ್ ಕಾಲೇಜ್ನಲ್ಲಿ ಮಾಡಲ್ಲ.
ಅಂದ್ರೆ ನಿಮ್ದು ಬರೇ ಗರ್ಲ್ಸ್ ಕಾಲೇಜಾ ಹ.
ಇಲ್ಲ ವ. ಹ್ಮ ಪುರುಷರು.
ಆಯ್ತು, ನಿಮ್ದು.
ಹ್ಮ್
ಹಲೋ
ಹಾ ಹೌದು, ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ.
ನಮ್ದು ಅವಾಗೆ ಎಕ್ಸಾಮ್ ಇದ್ವಲ್ಲಾ. ಅವಾಗೇ ಮಾಡಿದ್ವಿ. ಮಿಷನ್. ನೀವು
ನಾವು ಇನ್ನು ಇಲ್ಲ ಇನ್ನು ಎಕ್ಸಾಮ್ ಮುಗ್ದಿಲ್ಲಲ್ಲ.
ನಿಮ್ದು ಎಕ್ಸಾಮ್ ಮುಗಿದ ಮೇಲೆ ಅಡ್ಮಿಷನ್
ಹಾ ಇದು ರಾಯ್ಚೂರು. ಯೂನ್ವರ್ಸಿಟಿ ಆಗುತ್ತಲ.
ಅಂದ್ರೆ ನಿಮ್ ಎಕ್ಸಿಮ ಲೇಟ್ ಆಗ್ತ ತೋಪ್ಪ
ಹಾ ಹೌದು ನಿಮ್ದು ಬಿಜಾಪುರ್ ಯುನಿವರ್ಸಿಟಿನ.
ನಂದು ಬಿಜಾಪುರ್ ಯೂನಿವರ್ಸಿಟಿ
ಹ್ಮ ಬರೀ ಗರ್ಲ್ಸ್ ಅಷ್ಟೇ.
ಹಾಂ ನಮ್ಮದು ಬರೇ ಗರ್ಲ್ಸ್ ಅಷ್ಟೆ
ಫ್ರೆಂಡ್ಸ್ ಅಲ್ಲೆಲ್ಲಾ ಇದ್ದಾರಲ್ಲ.
ಫ್ರೆಂಡ್ಸ್ ಅವರೆಲ್ಲ ಇದ್ದಾರೆ ನಮ್ಮ ಕಾಲೇಜಲ್ಲೂ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಮಾಡ್ತಾರ. ನಿಮ್ಮ ಕಾಲೇಜಲ್ಲಿ ಏನು ಮಾಡಲ್ವಾ.
ಹಾ ಮಾಡ್ತಾರೆ ಅಂದ್ರೆ ಫೈನಲ್ ಇಯರ್ಗೆ ಮಾತ್ರ.
ಅವ್ರಗಿಷ್ಟೇ
ಹ್ಮ ಅಲ್ಲಿ ಸಂಗೀತ ಕ್ಲಾಸು ಡ್ಯಾನ್ಸ್ ಕ್ಲಾಸ್ ಇದೆ.
ಇಲ್ಲಪ್ಪ ಸಂಗೀತ ಕ್ಲಾಸು ಡ್ಯಾನ್ಸ್ ಕ್ಲಾಸು ಇದಾವೆ ನಮ್ಮ ಕಾಲೇಜಲ್ಲಿ ಅವೆಲ್ಲ. ಇಲ್ಲ ಬೇರೆ ಕಡೆ ಹಾ ಡ್ಯಾನ್ಸ್ ಮಾಡ್ತಾರ ಏನಾರ ಕಾರ್ಯಕ್ರಮ ಇದ್ದಾಗ
ಹ್ಮ್
ನೀವು್ ಡ್ಯಾನ್ಸ್ ಕ್ಲಾಾಸಿಗೆ ಹೋಗ್ತೀರಾ.
ಸಂಗೀತ ಕ್ಲಾಸ್ ಇದೆ ಇಲ್ಲಿ ನಾವು ಹೋಗಲ್ಲ.
ಹೋಗಲ್ಲ ನಿಮ್ಮ ಅಕ್ಕನ ಮಕ್ಕಳು ಅವು ಹೋಗ್
ಹಾ ಅವರು ಹೌದು ಸರ
ಹ್ಮ್ ಮತ್ತೆ ಕಾಲೇಜಲ್ಲಿ ಇಲ್ಲ ಇಲ್ಲ ಬರ್ತ ಬರ್ತಾ ಇಲ್ಲ ನಿಮ್ಮ ಕಡೆ
ಇಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಆಗಿದೆ.
ಹ್ಮ್್ಮ
ಹ
ಅಂದ್ರೆ ಕಾಲೇಜ್ಗೂ ರೆಗ್ಯುಲರ್ ಆಗಿ ಹೋಗ್ತೀರಾ ಡೈಲಿ
ಹಾ ಡೇರಿ ಓದತಿನಿ ಇವಾಗ ಎಕ್ಸಾಮ್ ಇದಲ್ಲ ಏನ್ ಏನ್ ಎಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾರಾ ಕಾಲೇಜಿನಲ್ಲಿ.
ಇವಾಗ ಫಿಫ್ತ್ ಸೆಮ್ ಸ್ಟಾರ್ ಆಯ್ತು ಅಂದ್ರೆ ಸಿಕ್ಸ್ ಸೆಮ್ ಕರ್ಕೊಂಡು ಹೋಗ್ತಾರೆ.
ಹ್ಮ
ನಿಮ್ ಕಾಲೇಜ ನಿವು ಕರ್ಕೊಂಡು ಹೋಗಲ್ವಾ.
ಕರ್ಕೊಂಡ ಹೋಗ್ತಾರೆ ಅಂದ್ರೆ ಆ ಪೈಲಂಡ ಇಯರ್ ಸಿಕ್ಸ್ ಸೆಮಿನರ್ಗೆ ಅಷ್ಟೆ.
ಅಂದ್ರೆ ನಿಮನಾ ವರ್ಷ. ಇಷ್ಟಕ್ಕೊಮ್ಮೆ ನಿಮ್ಮ ಹತ್ರ ಎನ್ ಎಸ್ ಎಸ್ ಕ್ಯಾಂಪ್ ಇಡೋಂಗಿಲ್ವಾ ಇಟ್ಟರೂ ಫೈನಲ್ ಇಯರ್ನ ಅಷ್ಟೇ ಅಂದ್ರೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇದ್ದಾರ ಕರ್ಕೊಂಡ್ ಹೋಗಲ್ಲ
ಇಲ್ಲ ಕರ್ಕೊಂಡ ಹೋಗಲ್ಲ
ಬರೇ ಫೈನಲ್ ಇಯರ್ ಅಷ್ಟೇ
ಹಾ ಅದುೂ ರಿಸಲ್ಟ್ ಆದಾರ್ ಮಾತ್ರ
ಹಂಗಿದೆ ನಿಮ್ಮ ಕಾಲೇಜಲ್ಲಿ
ಹಾ
ನಮ್ಮ ಕಾಲೇಜೇ ಚಲೋ ಅಪ್ಪ
ಅಂದ್ರೆ ಅಲ್ಲಿ ಕರ್ಕೊಂಡ ಹೋದರಿಗೆ ಡ್ಯಾನ್ಸು ನಾಟಕ ಡ್ರಾಮಾ
ಎಲ್ಲ ಮಾಡ್ಬೋದು
ಸರೀ
ಹೋಗ್ ಬರ್ಬೇಕು ಒಂದ್ಸರಿ ಆದ್ರೆ ಎನ್ ಎಸ್ ಎಸ್ ಮಾಡ್ಬೇಕು ಹ್ಮ್
ಕ್ಕರಾದ್ರೂ ಹೋಗ್ಬೇಕು
ಹ್ಮ್ ಹೋಗ್ಬೇಕು ಅಲ್ಲಿ ನೋಡಿಲ್ಲ ನಮ್ಗೆ ಕೆಲವೊಂದು ವಿಚಾರಗಳು ತಿಳಿತಾವ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ ಹೆಂಗ್ ಮಾಡ್ಬೇಕು ನಾವ ಹೆಂಗೆ ಧ್ವಜಾರೋಹಣ ಮಾಡ್ತೀವಿ ಅದು ಎನ್ ಎಸ್ ಎಸ್ ದು
ಹಾ
ಅಂತ ಎಲ್ಲ ಗೊತ್ತಾಗುತ್ತೆ ಹಾ ನಾವವು ಒಂದ್ಸಲ ಹೋಗಿದಿವಿ
ಹ್ಮ್
ಹೋಗ್ಬೇಕು ಚೆನ್ನಾಗಿರುತ್ತೆ ನಾವಲ್ಲಿ ಸ್ವಾಗತ ಮಾಡೇವಿ ಗೆಸ್ಟ್ಗಳನ್ನು
ಹಾ
ಅಂದ್ರೆ ಹಾಡ ಆಡವಿ ಅಲ್ಲೆಲ್ಲ ಜಾತ ಕಾರ್ಯಕ್ರಮ ಅಂತಿರುತ್ತೆ ಊರಲ್ಲಿ ಹೋಗಿ ಮಾಡೋದು
ಹ್ಮ್
ಅಂದ್ರ ನಾವಿರೋ ಕಾಲೇಜು
ಸ್ಕೂಲ್ ಮುಂದೆ ಮತ್ತೆ ದೇವಸ್ಥಾನಗೆ ಮುಂದೆ ಸ್ವಚ್ಛತೆ
ಹ್ಮ್ ಸ್ವಚ್ಛತೆ ಕಾರ್ಯಕ್ರಮ ಇರುತ್ತಾ
ಹ್ಮ್
ಹೋಗಿ ನಾವು ಸ್ವಚ್ಛವಾಗಿ ನೀಟಾಗಿ ಕಸಲು ಬಳೆದು ಏನೋ
ಬಾಳ ಮನೋರಂಜನೆ ಇರುತ್ತಲ್ವಾ
ಹೋಗ್ಬೇಕು ಒಂದ್ ಸರಿ ಆದ್ರು ಹ್ಮ್ ಇರುತ್ತೆ
ಹ್ಮ್ ನೀವು ಡೇಲಿ ಹೋಗ್ತೀರಾ ಕಾಲೇಜ್ಗೆ.
ನಾವು ಡೈಲಿ ಹೋಗ್ತೀವಿ.
ಹ್ಮ್
ಅಂದ್ರೆ ನೀವ್ ಕಾಲೇಜ್ಲೆಲ್ಲಾ ಟೀಚಿಂಗ್ ಚೆನ್ನಾಗ ಮಾಡ್ತಾರ.
ಹಾ
ಹ್ಮ್
ಮತ್ತೆ ಎಲ್ಲೂ ಪ್ರವಾಸ ಹೋಗಿಲ್ವಾ.
ಇಲ್ಲ ಇಲ್ಲಿ ಒನ್ ಒನ್ ಡೇ ಪಿಕ್ನಿಕ್ ಕರ್ಕೊಂಡ ಹೋಗಿದ್ರು ಸರ್ಸ್ಗಳ.
ಎಲ್ಲೆ.
ಹಂಪಿ.
ಹಂಪಿ ಹೋಗಿದ್ರಾ.
ಹಾ
ಅಂದ್ರೆ ನಮ್ಮ ಐತಿಹಾಸಿಕ ಸ್ಥಳ ಕಲ್ಲಿನ ರತ್ ತಾ ಇರೋದು ಹಂಪಿ ಅಲ್ಲೆ ಅಲಾ.
ಹಂಪಿ ಕಲ್ಲ ಕಲ್ಲಿನರಥಾ.
ವಿರೂಪಾಕ್ಷ ದೇವಾಲಯನು ಹಂಪಿಯಲ್ಲಿದೆ.
ವಿರುಪಾಕ್ಷ ದೇವಾಲಯ ಇದಿ.
ಮತ್ತೆ ಸಾಸಿವೆ ಕಾಳ ಗಣೇಶ.
ಹಾ
ಕಡ್ಲೆಕಾಯ್ ಗಣೇಶ್
ಹಾ ಹಾ
ನರಸಿಂಹ ದೇವಸ್ಥಾನ ಏನೋ ಏನೋ ಪ್ಲೇಸ್ ಇದಾವ.
ಹಾ ಇದಾವೆ ಆಯ್ತಾ ನಾವ ಇಲ್ಲೇ ಮನಿಲಿಂತ್ರೆ ಟಿಪ್ಪಿನ್ ಮಾಡ್ಕೊಂಡ ಹೋಗಿದ್ವಿ.
ಅಂದ್ರೆ ಅಲ್ಲಿನ್ ಸಸುವಿನ ಅಡುಗಿ ಮಾಡಿರ್ಲ್ವಾ
ಇಲ್ಲ ಒಬ್ರೊಬ್ರಿಗೆ ಒಂದೊಂದು ಅಡಿಗೆ ಜವಾಬ್ದಾರಿ ಓ ಒಬ್ಸಿದ್ರ.
ಅಂದ್ರೆ ನೀವೇ ಎಲ್ರುೂ ಮಾಡ್ಕೊಂಡ ಹೋಗಿ ಎಲ್ರುೂ ಒಟ್ಟಿಗೆ ಕೂತ್ ಊಟ ಮಾಡೋದ. ದ
ಹಾ ಎಲ್ಲರೂ ಹ್ಮ್. ಒಬ್ರ ಒಬ್ಬ್ರು. ಪ್ರೀ ಏಳ್ನೂರು ರೂಪಾಯಿ ಇತ್ತ.
ಹ್ಮ್ ಏನೇನ್ ನೋಡ್ ಬಂದ್ರಿ ಹಂಪಿ ಅಲ್ಲೆ ಏನ್ ಅನಸ್ತು ನಿಮಗ ಹಂಪಿ ನೋಡಣ.
ಅಂದ್ರೆ ಸ್ನೇಹಿತರ ಜೊತೆ ಹೋಗೋದೆ ಬೇರೆ ಮನೆಯಲ್ಲಿ ಮನೆಯವರ್ ಕೂಡ ಹೋಗೋದೆ ಬೆರೆ ಭಾಳ ಮನರಂಜನೆ ಬಂತ.
ಮತ್ತೆ
ಆಡಡೋದು, ಡ್ಯಾನ್ಸ್ ಮಾಡೋದು, ಸರ್ ಜೋಕ್ ಇದು ಬಾಳ್ ಖುಷಿ ಆಯ್ತು.
ಆದರೆ ಹಂಪಿಗೆ ಹೋಗಿ ಬಂದಿರಿ
ಹಾ
ಇರ್ಲಿ ಮಾಡ್ತನಿ